ಹಲೋ ಕೇಳಿಸ್ತಿದ್ಯಾ
ಹಾ ಕೇೇಳಿಸಸ್ತಿದ್ದೆ ನಿಮ್ಗೆ
ಏನ್ ಮಾಡ್ತಿದೆ ಕಾವ್ಯ
ಕೂತಿದೆ ನೀವು
ಹ್ಮ್ ಊಟ ಆಯ್ತು ನಾವು ಕೂತ್ಕೊಂಡಿದ್ವಿ ಏನ್ ಊಟ
ಚಿಕನ್ ಸಾಂಬಾರ್ ನಿಮ್ದು
ನಾವು ಬಿರಿಯಾನಿ ಕಬಾಬು
ಹಾ
ಏನ್ ಮಾಡ್ತಾ ಇದ್ರಿ ಏನ್ ವಾಕ್ ಮಾಡ್ತಾದ್ರ
ಹಾ ವಾಕ್ ಮಾಡ್ತಿದ್ರಿ ನೀವು
ಹ್ಮ್ ನಾವು ಇವಾಗಿವಾಗಿನ ಊಟ ಆಯ್ತು ಫುಲ್ಲು ಹೊಟ್ಟಿ ಹೊಟ್ಟೆ ಎಲ್ಲಾ ಫುಲ್ ಫುಲ್ ಆಗಿದೆ ಅದಕ್ಕೆ ವಾಕ್ ಮಾಡ್ತಾಯಿದೆ
ನೀವು ಪಿ ಜಿ ಲಇರೋದು ದು
ಹ್ಮ್ ಪಿ ಜಿ ನಪ್ಪ ನೀವು
ಹಾ ನಾವು ಅಷ್ಟೆ ಪೀಜಿ ಯಾವ ಊರ್ ನಿಮ್ದು
ಶಿವಮೊಗ್ಗ ನಿಮ್ದು
ನಮ್ದು ಚಿತ್ರದುರ್ಗ
ಹೌದಾ ಚಿತ್ರದುರ್ಗದಲ್ಲಿದಲ್ಲಿ ಮಳೆೆಯಲ್ಲ
ಇಲ್ಲೇನ್ ಮಳೆ ಇಲ್ಲ ಅಲ್ಲಿ
ಇಲ್ಲಿ ಶಿವಮೊಗ್ಗ ಮಳೆನಾಡಲ್ಲ
ಹಾಂ
ಯಾವಾಗ್ಲೂ ಮಳೆ ಬರ್ತಾನೆ ಇರುತ್ತೆ
ನೀವಾಗ ಬರ್ತಿದ್ಯಾ
ಹ್ಮ್ ಇವಾಗ್ಲೂ ಸ್ವಲ್ಪ ಸೋನೆ ಸೋನೇ ಸೋನೇ ಬರ್ತಾ ಇತೆ ಬೆಳಗೆಯಿಂದ
ಹೌದಾ ಅಲ್ಲೈಟ್ ಕರೆಂಟ್ ಎಲ್ಲ ಇರುತ್ತಾ ಮಳೆ ಬಂದ್ರೆ
ಹ್ಮ್ ಇರುತ್ತೆ ಸಿಟಿ ಎಲ್ಲ
ಹಾ
ನಿಮಗೆ ಚಿಕನ್ ಸಾಂಬರ್ ಮಾಡಕ್ ಬರುತ್ತಾ
ಹಾ ಬರುತ್ತೆ
ನಿಮ್ ಕಡೆ ಯಾವ ತರ ಫುಡ್ ತಿನ್ನೋದು
ನಮ್ಮ್ ನಮ್ ಕಡೆ ರಾಗಿ ಮುದ್ದೆ ಹ ಅನ್ನ ಅಂದ್ರೆ ಕೆಲ್ಸಕ್ ಹೋಗೋರು ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡದು ರಾಗಿಮುದ್ದೆನೆ ಅನ್ನ ಸೈಡಿಗೆ ನಿಮ್ಮ
ಹ್ಮ್ ನಮ್ ಕಡೆ ರೊಟ್ಟಿ ಬೆಳಿಗ್ಗೆ ಆ ತಕ್ಷಣ ರೊಟ್ಟಿ ಅಷ್ಟೇ ರೊಟ್ಟಿ ರೊಟ್ಟಿ ಕಡೆ ಮೂರ್ ಹೊತ್ತು ರೋಟಿನೇ ಮಾಡೋದು ನಮ್ ಕಡೆ ರೊಟ್ಟಿ ಹೆಸರುಕಾಳು ಪಲ್ಯ ಹ್ಮ್ ರೊಟ್ಟಿ ಹೆಸ್ರು ಕಾಳ್ ಪಲ್ಯ ಟಿಫನ್ ಗುಹು ಅದೇ ಊಟಕ್ಕೂ ಅದೆ ಇವಾಗ ಚಿಕನ್ ಸಾಂಬಾರಿಗೆಲ್ಲ ರೊಟ್ಟಿ ಹಾಕೊಂಡು ತಿಂತಾರೆ
ಹಾ
ನಿಂಗೆ
ನಮ್ ಸೈಡ್ ಎಲ್ಲಾ ಫುಲ್ ಮುದ್ದೆನೆ
ಹೌದಾ ನಿಮ್ ಸೈಡ್
ಹಾ ನಮ್ ಸೈಡು ರಾಜ ಗಿಜೋಳ ಶೇಂಗಾ ಭತ್ತ
ಹ್ಮ್ ಶೇಂಗಾನ ಬೆಳಿತಾರ
ಹಾ ಶೇಂಗಾ ಬಿ ಹತ್ ತ
ಭತ್ತೆ ಹೆಂಗ ಆ್ತಾರೆ ಅಂತ ಗೊತ್ತ ನಿಮಗೆ
ಇಲ್ಲ ನೀ ಶಿವಮೊಗ್ಗದಲ್ಲೆಲ್ಲಾ ಬರ್ ತಾನಲ್ಲ ಜಾಸ್ತಿ
ಏನಪ್ಪಾ ಅಡಿಕೆ ನೋಡಿದ್ದೀನಿ ನಾನು ಅಡಿಕೆ ತುಂಬಾ ನೋಡಿದ್ದೀನಿ ಅಡಿಕೆ ಮತ್ತೆ ಶುಂಠಿ
ಹೌದ ಅ ಶುಂಠಿ ಹೆಂಗೆ
ಶುಂಠಿಯದು ಏನೋ ಹಾ ಅದು ಏನೋ ಒಂದೂವರೆ ವರ್ಷದ್ ಬೆಳೆ ಅಂತಪಾ ಒಂದುವ ಆಾಕ ಇವಾಗೆಲ್ಲಾ ನಮಿ ಫಸ್ಟ್ಲಿ ಹೆಂಗೆ ಒಂದ ಎಂಟ್ ತಿಂಗ್ಳಿಗೆ ಹ ತಿಂಗಗಳಿಗೆ ಬರುತ್ತೆ ಸ ಅದು ಎಂಟು ವರ್ಷದ ಬೆಳೆ ಅಂತೆ ಸೊ ಎಂಟು ವರ್ಷದ ಒಂದೂವರೆ ವರ್ಷ ಸುದಬಳೆ ಅಂತ ಒಂದೂವರೆ ವರ್ಷ ಬೇಕಂತ ಅದೆಲ್ಲ ಫಸ್ಟ್ ಕೊಡಕೆ ಅದಕ್ಕೆ ನೀರಾವರಿ ಇರ್ಲೇಬೇಕಂತ ಕಂಟಿನ್ಯೂಸ್ ಆಗಿ ನೀರ್ ಇಲ್ಲ ಅಂದ್ರೆ ಅದು ಮಡಿಯಕಕ್ಕಗಲ್ಲ ಅ
ಹೌದಾ ನಮ್ ಸೈಡ್ ಎಲ್ಲಾ ಮಳೆ ಎಲ್ಲ ಕಡ ಆ ಮೇಲ ಹಂಗಾಗಿ ರಾಗಿ ಇದ ಹಾ ಅತ್ತ ಕೆಲವೊಂದ್ ಕಡೆ ಈರುಳ್ಳಿನೂ ಬೆಳೀಿತಾರೆ
ಹ್ಮ್
ನಮ್ ಸೆಟ್ ತುಂಬಾ ರಾಗಿನೇ
ನಿಮ್ ಕಡೆ ಯಾವ ಪ್ಲೇಸ್ ಫೇಮಸ್
ನಮ ಸೈಡಾ ಕೋಟೆ ಗೊತ್ತಾ
ಊಟಕ್ಕ ಕೇಳಿದ್ದೀನಿ
ಹ್ಮ ಕೇಳಿದ್ದೀರಾ ಬರ್ರಿ ಒಂದ ಸರಿ ಚೆನ್ನಾಗಿರುತ್ತೆ ಕೋಟೆ ಕೋಟೆ
ಎಂಗೆ ಅದು ಐತಿಹಾಸಿಕ
ಅಂದ್ರೆ ಅವಾಗ ದುರ್ಗಾ ಇತ್ತ ಅಲ್ಲಾ ದುರ್ಗನ ಮದಕರಿ ನಾಯಕ ಅವರು ಆಳ್ತಿದ್ರಂತೆ ಆ ಟೈಮ ಅಲ್ಲಿ ಐದ ಅಂದ್ರೆ ಅವ್ರು ಆಳೋ ಟೈಮ್ಲ್ಲಿ ಐದರ ಅಲ್ಲಿ ಗೊತ್ತಾ ಟಿಪ್ಪು ಸುಲ್ತಾನ್ ಅವರ ಅಪ್ಪ ಅಪ್ಪಾ ಅವರು ಕೋಟೆ ಮೇಲೆ ದಾಳಿ ಮಾಡಿದ್ರ ಅಂತೆ ಅದೇ ಸ್ಟೋರಿ ಒನಕ್ಕೆ ಓಬವ್ವ ಎಲ್ಲ ಕೇಳಿದ್ದೀರಾ
ಹಾ ಒನಕೆ ಓಬವ್ವ ಹೆಂಗೆ ಬಂದ ಒನಕೆ ಓಬವ್ವ ಯಾರ
ಒನಕೆ ಓಬವ್ವ ಕೋಟೆನ ಕಾಯ್ತಿರೋ ಒಬ್ರು ಸೈನಿಕರ ಹೆಂಡತಿ ಕೋಟೆ ಏಳ ಸುತ್ತು ಇತ್ತ ಅಲ್ವ ಅಲ್ಲಿಗೆ ಹಾಗ ಯಾವ್ ಕಡೆಯಿಂದನೂ ದಾಳಿ ಮಾಡಕ್ ಆಗ್ತಿರಲ್ಲ
ಇಂಡ ಇದೆ ಅಂತೆ ಹೇಳತಾರೆ
ಹಾ ಹಾ ಅದೆ ಕೋಟೆಲಿ ಒನಕೆ ಒಬ್ಬವನ ಕಿಂಡಿನೇ ಫೇಮಸ ಹಲೋ ಹಲೋ ಕೇಳಸ್ತಿಲ್ವಾ ಕಾವ್ಯ
ಹ್ಮ ಹೇಳಿ ಕೇಳಿಸ್ತಿಲ್ಲ ಹಾ
ಇವಾಗ ಇವ ಗ ಕೇಳಸ್ತಿಲ್ವಾ ಹಲೋ ಹಲೋ
ಹ್ಮ್
ಕೇೇಳಿಸತಾ ಇಲ್ವಾ ಕಾವ್ಯ
ಹ್ಮ್ ಹೇಳಿ ಮತ್ತೆ ಯಾವ್ ಫೇಮಸ್ ಇದೆ
ಮತ್ತೆ ಮಾರಿ ಕಣ್ವಿ ಕೇಳಿದ್ದೀರಾ ಹಲೋ
ಕೇಳಿಸ್ತಿದೆಯಾ
ಮಾರಿ ಕಣ್ವಿ ಕೇಳಿದ್ದೀರಾ ಹಾ ಕೇಳಸ್ ಇದೆ ಹಲೋ ಕೇಳಸ್ತಿಲ್ವಾ ನಿಮ್ಗೆ ಹಾ ನಂಗೆ ನಂಗೆ ಈವಾಗ ಕೇಳಿ ಹಾ ಇವಾಗ ಕೇಳಿಸ್ತಿದೆ ಹಲೋ ನಾನ್ ಮಾತಾಡ್ತಿರೋದ್ ಕೇಳಸ್ತಿದ್ಯಾ ಹಾ ಕೇಳಿಸ್ತಾ ಕೇಳ್ಸಿತಿದೆ ನಿಮಗೆ
ಹ್ಮ್ ಹೇಳಿ ಹೇಳ ಹೇಳಿ ನಿಮಗೂ ಹೇಳ್ತಿ ಹಲೋ
ಹೌದಾ ಮತ್ತೆ
ಹ್ಮ್
ಮತ್ತೆ ಮಾರೀಕಣವೆ ಗೊತ್ತಾ
ಹ
ವಾಣಿ ವಿಲಾಸ ಸಾಗರ ಅಂತಾರೆ ಕೇಳಿದೀರ
ಹ್ಮ್ ಹ್ಮ್ ಕೇಳಿದ್ದೀವಿ ಹೇಳಿ
ಅದು ಹ ಅದು ತುಂಬಾ ಫೇಮಸ್ ಇದು ಓಲ್ಡೆಸ್ಟ್ ಡ್ಯಾಮ್ ಕರ್ನಾಟಕದ ಅತಿ ಹಳೇ ಡ್ಯಾಮ್ ಇದು
ಹ್ಮ್
ಮತ್ತೆ ಅಷ್ಟೊಂದ ಯಾವ್ದು ಪ್ಲೇಸಸ್ ಇಲ್ಲ ನಿಮ್ ಸೈಡ್ ತುಂಬಾ ಪ್ಲೇಸಸ್ ಇದೆಯಲ್ಲಾ
ಹ್ಮ್ ನಮ ಸೈಡ್ ಜೋಗ ಜೋಗ
ಹಾ ಹಾ
ಹೇ
ಹಾ
ಪಳ್ಳಿ
ಹಾ ಹಾ ಹಾ ಹಾ ಹಾ ಮತ್ತೆ ನೀವೆ ಎಲ್ಲಿಎಲ್ಲಿಗೆ ಹೋಗಿದ್ದೀರ
ಅಲ್ಲೆಲ್ಲ ಹೋಗಿದ್ದೀವಿ ಇನ್ನ ಹಲೋ ಹಲೋ ಕೇಳಿಸ್ತಿದಿಯ
ಕೇಳಿಸತಿಲ್ವಾ
ಹಾ
ನಿಮ್ ವಾಯ್ಸ್ ಬ್ರೇಕ್ ಬ್ರೇಕ್ ಆಗ್ತಿದೆ
ಈವಾಗ ಕೇಳಿಸ್ತಿದಿಯ
ಹಾ ಇವಾಗ ಕೇಳಿಸ್ತಿದೆ ಹಲೋ ಹಲೋ ಹಲೋ ಕೇಳಿಸತಿಲ್ವಾ ಹಲೋ ಹಲೋ